ಹ.
ಹಲೋ ಮದಮ ಯಾರು ಮಾತಾಡ್ತಿರದು.
ನಾನು ಶರಣು ಅಂತ ಎನ್ ಟಿ ಪಿ ಎಚ್ ಅಂದ್ರೆಪತ್. ತುಂಬಾ ಗಂಡಸುರ ವಸ್ತಿ ನಲೆದ್ರಿಂದ. ಇದೆ ನಿಮಗೆ ಹೌದೌತ ಹೌದು ದರೇಶ್ ಎಲ್ಲ ನೀವು ನಿಮ್ದ ಬಂತು ವಸಂತ್ರಿ. ರಾಡಿ ಅವರು ಹೋಗತಲ್ಲ .
ನೀವ್ ಸರಿಯಾಗಿ ಹೇಳಿದ್ರಿ.
ರೆಡ್ಡಿ ಸ್ಪೆಲ್ಲಿಂಗ್ ಏನ್ ಬರುತ್ತೆ ಹೇಳಿ ನೋಡನ್ ರೆಡ್ಡಿ ಅಂದ್ರ.
ಉಚ್ಚರಣೆ ಉಚ್ಚರಣೆ ಕರೆಕ್ಟ್ ಬರ್ತಾ ಇಲ್ಲ ನಿಮಗೆ ಉಚ್ಚರಣೆ ಸರಿಯಾಗಿ ಬರ್ತಾ ಇಲ್ಲ ನಿಮ್ಗೆ.
ರೆಡ್ಡಿ ರೆಡ್ಡಿ ಅನ್ನೋ ಪದದ ಉಚ್ಚಾರನೆ ಇಲ್ಲ ರೆಡ್ಡಿ ಅನ್ನೋ ಪದದ ಉಚ್ಚಾರ ಏನಿದೆ ನಮ್ಗ ಅದು. ಹೇಳಿ ನಮ್ಗೆ ಗೊತ್ತ. ಅದರಿ ರೆಡ್ಡಿ ಉಚ್ಚಾರಣೆ ಏನ್ ನಮ್ಗ ಅದು ಹೇಳುದು. ಅ ಪಡುಗೆ ಅರ್ಥ ಅಲ್ಲ ಅದರ ಹ್ಮ ಇದು ಸ್ವಲ್ಪ ದೂರ ಕೂಡ ಈಗ ರಾಜು ಅಂದ್ರೆ ಆರ್ಯ ಜಯವು ಅಂತ ಬರ್ತದೆ
ಅದು ಸ್ವಲ್ಪ ಮ ಸ್ವಲ್ಪ ಮಿಸ್ಟೇಕ್ ಆಗತ್ತು ಮ ಸ್ವಲ್ಪ ಅದು ಇ ತಪ್ಪಾಗಿದೆ ಅದ್ರಲ್ಲಿ
ಅದೇ ಅದೇ ಅಂದ್ರೆ ಹೌದೌದು ಹಗೆ ಬಂದಿದೆ ನೋಡಿ ಹೌದು ಮಾಡಡಿಯುತ್ತೆ ಕಡೆ ೇನ್ ಹೆಸರುತ್ ಅಷ್ಟೇ ಏನ್ ನಾ ನೀವ್ ಏನ ಕಡ ಇಡ್ರಿ ನಾಳಿಗೆ ಏನ್ ಇಡ್ತೀರ ಇಡ್ರಿ ನಮ್ಗ ಏನ್ ಆಗುದು ಬಟ್ ಮಾತಾಡ್ಬೋದು ನ ನಡಿಯುತ್ತೆ ಅಲ್ಲ ಜೀವದಲ್ಲ ಏನಲ್ಲ ಕರೆ ಹೌದು ನಡ್ಸ್ಬೇಕಾಗುತ್ತೆ ಇಿಲ್ಲ ಅಂದ್ರೆ ಏನು ಇಲ್ಲ ಊಟ ಊಟ ಆಯ್ತು ಊಟ ಆಯ್ ನಿಮ್ದು
ನಮ್ದು ನಮ್ದು ಕೂಡ ಆಯ್ತ್ು ಬಿಡು ಏನ್ ಮಾಡಿದೀ ಊಟ ನೀವು
ಊಟಕ್ಕೆ ನೋಡಿ ದರೇಶ್ ದರ ಅವ್ರ ಎಲ್ಲ ಅದೇ ವಸತ್ ರ ಇದ್ದವ್ರೆ ಇಲ್ಲಿ ನೋಡಿ ನಾವವು ಒನಕ ಏನ್ ಮಾಡ್ದೇವ ಅಂದ್ರೆ ರೈಸ್ ಮಾಡ್ೇೋ ಅಲ್ಲ ಅಲ್ಲ ಸರಿ ಆಗ್ತಾ
ಸಾಂಬಾರ್ು ಮಾಡತಿೀರಿ ಚಪತಿ ಮಾಡಿತಿರ ಅವೇ ಚಪಾತಿ ಎರಡು ಪದ್ಯ ಮಾಡತಿೀರ ನೀವು
ಚಪಾತಿ ಅನ್ನ ಕಕ್ ಚಪಾತಿ ಮಾಡಿರ್ಲಿಲ್ಲ ಇವತ್ತು ಅಂದ್ರೆ ಅಷ್ಟೇನ್ ಚಲ ಇರ್ಲಿಲ್ಲ ಚ ಅಂದ್ರೆ ಚಪಾತಿ ಮಾಡ ಇವತ್ತು
ಅಂದ್ರೆ ಇವತ್ತು ಮಾಡಿದ್ವಿ ಅಂದ್ರೆ ಭಾನುವಾರ ಅಲ್ವಾ ಇವತ್ತು ಮಾಡಿದ್ವ ಅದಕ್ಕೆ ಏನು ಬಿರಿಯಾನಿ ಏನ ಮಾಡಿದ್ದಾರೆ ನಿಮ್ಮ್ ಹಸ್ಟೆಲ್ಲಿ ನಿಮ್ಮ ಹೊಸ ದಿನದಲ್ಲಿ
ಹೌದೌದು ಇದು ಮಾಂಸದ ಬಿರಿಯಾನಿ ಮಾಡಿದ್ರು ಚಿಕನ್ ಮಾಂಸ
ಓ ಮಾ ಮಾಂಸದೇ ಬಿರಿಯಾನಿ ಮಾಡಿದರಾ
ಹೌದು ಮಾಡಿದ್ರು ಕರೆ ನಾನು ನ ಕೋಳಿದು ಆದ್ರೆ ನಾ ಇರ್ಲಿಲ್ಲ ಇಲ್ಲಿ
ಅಂದ್ರೆ ಯಾಕೆ ನೀವು ಯಾಕೆ ಯಾಕ್ ಇರಲಿಲ್ಲ ಎಲ್ಲಿಗೆ ಹೋಗಿದ್ರಿ ನೀವು
ಸ್ವಲ್ಪ ಇಲ್ಲ ಇಲ್ಲ ಕೆಲ್ಸ ಇತ್ತು ಊರಿಗೆ ಹೋಗಿದ್ದೆ ನಾನು
ಹೌದು ಊರಿಗೆ ಹೋಗಿದ್ರಾ ನೀವು ಅಂದ್ರೆ ನಿಮ್ಮ ನಿಮ್ಮ ಮನೇಲಿ ಬರೋಕೆ ಹೇಳಿದ್ರಾ ನಿಮ್ಗೆ ಬಬೇಗ ಬೇಗನೆ ಇದು ಅವ ಅವ ಅವಸರದಲ್ಲಿ
ಅವಸರದಲ್ಲಿ ಬಾಪಾ ಮನೆಗೆ ಸ್ವಲ್ಪ ಕೆಲ್ಸ ಇದೆ ಬಾ
ಹೌದಾ ಅಂದ್ರೆ ಅಂದ್ರೆ ಮನೇಲಿ ಹಿರಿ ಹಿರಿಕರು ನೀವೇನಾ ಈಗ ಅಂದ್ರೆ ನಿಮ್ಮ ನಿಮ್ ನಿಮ್ ಕುೂರ್ಯೋರು ಯಾರಿಲ್ವಾ ನಿಮ್ ಅಣ್ಣವ್ರು ಯಾರಿಲ್ವಾ
ಇದಾರೆ ಇದಾರೆ ಇಬ್ರು ಇದದಾರೆ ನಮ್ ಕಿತ್ತ ಹಿರಿಯರು
ಅಲ್ರಿ ಮತ್ತೆ ಅವರು ಅವರು ಕೂಡ ಅಲ್ಲೇ ಇರ್ತಾರ ಊರಲ್ಲಿ
ಇಲ್ಲ ಒಬ್ಬರು ಇರ್ತಾರೆ ಒಬ್ರು ಕೊಪ್ಪಳದಲ್ಲಿ ಇರ್ತಾರೆ ಇಲ್ಲ ಇಲ್ಲ. ಎಲ್ಲ ಅವ್ರದ ಮುಗ್ದಿದೆ ವದ್ಯಾಭಾಸ ಸ್ವಲ್ಪ ಕೆಲ್ಸ ಇದೆ ಅವರದಲ್ಲಿ.
ಅಂದ್ರೆ ಏನ್ ಏನ್ ನೌಕರಿ ಮಾಡ್ತಾ ಇದ್ರು ಅವ್ರು ಅಲ್ಲಿ
ಆ ನೀ ನೀರಿನ ನೆಟ್ವರ್ಕ್ ಇಂಜಿನಿಯರ್ ಅವ್ರು ಅಂದ್ರೆ ವಾಟರ್ ನೆಟ್ವರ್ಕ್ ಇಂಜಿನಿಯರ್ ಅಂತಾರೆ ಇ ಅಂಗ್ರೇಜಿ ಅಂದ್ರೆ ಆ ನೀರಿನ ನೀರಿನ ಇಂಜಿನಿಯರ್ ನೀರಿನ ಹೌದು ಹೌದ ಅಲ್ಲಿದ್ದಾರೆ ಹೆಡ್ ಇದಾರೆ ಅವರು ಸ್ವಲ್ಪ ಅಂದ್ರೆ ಪ್ರಮುಖರು ಅವರು
ಅಲ್ಲಿ ಅವರೇ ಅವರೇ ಅವರೇ ಅವರೇ ಮೇನ ಅವರು ಅವರೇ ಇಂಪಾರ್ಟೆಂಟ್ ಅಲ್ಲಿ ಅವರೇ ಪ್ರಮುಖರಲ್ಲಿ
ಪ್ರಮುಖರಲ್ಲಿ
ಇಷ್ಟು ಕೊಡ್ತಾರೆ ನಿಮ್ಮ ನಿಮ್ಮ ಅಣ್ಣನಿಗೆ ಏನು ಇದು ಹಣ ಎಷ್ಟು ಕೊಡ್ಬೋದು ನಿಮ್ಮ ತಿಂಗಳಿಗೆ.
ನಲ್ವತ್ತರಿಂದ ನಲವತ್ತ ಐದ್ ಸಾವಿರ ಇದೇ ಅಂದಿದ್ದಾರೆ.
ಹ ಅಂದ್ರೆ ಪರವಾಗಿಲ್ಲ ಪರವಾಗಿಲ್ಲ ಚೆನ್ನಾಗಿದೆ ಹಂಗ್ರ ಕೆಲ್ಸ ಚೆನ್ನಾಗಿದೆ. ನಮ್ಗೆ ಅಷ್ಟು ನ ನ ನಈಗ ಈಗಿನ ಕಾಲದ ಮಕ್ಕಳಿಗೆ ಅಷ್ಟು ಸಿಕ್ಕರೆ ಸಾಕು.
ಹೌದು ಕರೆ ಅಂದ್ರೆ ಈಗ ಈಗಿನ ಕಾಲದ ಮಕ್ಕಳಿಗೆ,
ಅಲ್ಲ ನೀವೇ ನೋಡ್ತೀರಲ್ಲ ಎಷ್ಟು, ಎಷ್ಟು ಬಡಾಟಿವಿದೆ ಕಾಂಪಿಟೇಟಿವ್ ಎಕ್ಸಾಮ್ ನೋಡಿದಿರಾ ಪರೀಕ್ಷೆಗಳಿಗೆ,
ತಂ ಇದು ಇಂಜಿನಿಯರಿಂಗ್ ಅಂತ ತಂತ್ರಜ್ಞಾನ ಮಾಡಿದವ್ರಿಗೆ ನೌಕ್ರನೇ ಸಿಗ್ತಾ ಇಲ್ಲ. ಸುಮ್ನೆ ಮನೇಲಿ ಕ ಕಾಲ ಕಾಲಹರಣ ಮಾಡ್ತಾರೆ ಕಾಲಹರಣ ಮಾಡ್ತಿದ್ದಾರೆ.
ಏ ನ ಏ ಹೇಳುತಿನ, ಅಂದ್ರೆ ನೌಕರಿ ಇಲ್ಲಾರ್ದವ್ರಿಗೆ ನೌಕರಿ ಬೇಕ ಅನ್ಸುತ್ತೆ. ನೌಕರಿ ಇದ್ದವ್ರಿಗೆ, ಈ ನೌಕರಿ ಬೇಡ ಅನ್ಸುತ್ತೆ ನೋಡಿ.
ಅವರಿಗೆ ನಾವು ನೋಡ್ತೇವ ಇಲ್ಲಿ ವಿದ್ಯಾಲಯದಲ್ಲಿ ಬರ್ತಾರಲ್ಲಾ ನಮ್ಮ ಶಿಕ್ಷಕ, ದರು, ತು ತ್ತು ತ್ತುತುಂಬಾ ಬೇಸತ್ತುಕೊಂಡ ಬೋಧನೆ ಮಾಡ್ತಾರ ಅವ್ರು.
ಹೌದು ಕರೆ ಬೋದನೆ, ಅವರು ಬೋಧನೆ, ಬೋಧನೆ, ನಾ ಏನ್ ಹೇಳ್ತೀನಿ, ಕೇಳಿ ಬೋಧನೆ ಮಾಡ್ಲಿ ಬೇಡ ಮಾಡ್ಲಿ ಬೇಡ ಅಂತ ಮಾಡ್ತಾರೆ.
ಅವ್ರ ಯೋಚನೆ ಸರಿ ಇರಲ್ಲ ಒಂದೇ ಕಡೆಒಂದೇ ಒಂದೇ ಕಡೆ ಇರಲ್ಲ ಅವ್ರರು ಏಕಾಗ್ರತೆ ಅಲ್ಲಿ ಅಲ್ಲಿ ಹೋಗೋದೆ ಇಲ್ಲಿ ಹೋಗೋದೆ. ಅಂದ್ರೆ ಅವರು ಜಾಸ್ತಿ ನಮ್ಗೆ ತರಬೇತಿಗಳನ್ನು ಜಾಸ್ತಿ ತಗ ತಗೊಳ್ಳಿಲ್ಲ ಅವ್ರು.
ಕರೆ ಬರೀ ಸೂಟೆ ಅದೇ ಇರ್ತದೆ. ಸೂಟ
ನಾವ್ ನಾವು ದಿನ ನಮ್ಗೆ ದಿನ ದಿನಲು ರಜೆ ಇರುತ್ತೆ.
ಕರೆ ಹೌದು.
ಒಂದ್ ಒಪ್ಪತ್ ಅಂತಾರಲ್ಲ ಕೇಳಿದ್ರಿ ನೀವು. ಚಿಕ್ಕ ವಯಸ್ಸಲ್ಲಿ ಹೇಳ್ತಿದ್ರ ನೋಡಿ ಒಂದ್ ಒಪ್ಪತ್ ಅಂತ ಹೇಳಿ. ಅದೇ ನಮ್ಮ ದಿನಲು ದಿನಲು ಅದೇ ರೀತಿ,
ಹಾ ಹೌದು ಹೌದು. ಅವ್ರ ಏನ ಏನಾಗಿದೆ ಗೊತ್ತಾ ಅವ್ರು ಅಂದ್ರೆ ಸರ್ ಸರ್ಕಾರಿ. ಸರ್ಕಾರಿಗಳು ಸರ್ಕಾರದ ಅವ್ರ ಏನ್ ತೆಲೆಲಿ ಏನಿದೆ ಗೊತ್ತಾ. ಇದು ತೆಲೆಲಿ ಏನದ ಗೊತ್ತಾ, ಸ್ವಲ್ಪ ತೆಲೆಲಿ,
ನೀವು ಈ ಕಡೆ ಬರೀ ಈಕಡಿ ಅವ್ರ ಅವ್ರ ಅವ್ರ್ದತೆಲೆ ಕೆಡೇಸ ಬೇಡ್ರಿ ನೀವು ಈ ಕಡೆ ಬರಿ ನೀವು.
ಹೌದು ಅವ್ರ್ದ ತಲೆಯಲ್ಲಿ ಏನಿದೆ ಗೊತ್ತಾ ಸ್ವಲ್ಪ, ಅ ತೆಲೆಲಿ ಏನಿದೆ ಅಂದ್ರೆ ಅವ್ರ ತೆಲೆಲಿ ಅಂದ್ರೆ ಸರ್ಕಾರ, ಈಗ ಶಿಕ್ಷಕರ ತಲೆಯಲ್ಲಿ ಏನ ಇದೆ ಅಂದ್ರೆ ಇವ್ರು ಕಲ್ಸುದ್ರು ಅಷ್ಟೇ ಬಿಟ್ಟರು ಅಷ್ಟೆ.
ಹೌದು ಕಲ್ಸರ ಅಷ್ಟೇ ಬಿಟ್ರಷ್ಟೇ ಅದು ಏನ ಸರ್ ಕರ್ದಲ್ವಾ ಅವ್ರಿಗೆ ಏನಾದ್ರು ಅವ್ರಿಗೆ ದುಡ್ಡು ಬರ್ತಾನೆ ಇರ್ತೆ ತಿಂಗಳ ತಿಂಗಳ ಆದ್ರೆ ಅವ್ರು ಕಲಿಸಿದ್ರ ಎಷ್ಟು ಬಿಟ್ರೆ ಎಷ್ಟು
ವ ಹ ಇವ್ರು ಕಲ್ತ್ ನಾವು ಕಲ್ತ್ಲಎಷ್ಟ ಅವ್ರಿಗೆ ಪಗಾರ ಅಷ್ಟೇ ಬರುತ್ತೆ ಎಲ್ಲ ತಿಂಗಳ ಕಲಸಿದ್ರೆ ಬರತ್ತೆ ಕಳಸಿಲಿಕ್ಕು ಬರುತೆ
ಅದೇ ಬರ್ತಾ ಇರ್ತ ಬಿಡ ಅವ್ರ ಏನ್ ಮತ್ತ ಅಂದ್ರೆ ಅವರು ನ ಮಕ್ಕಳು ಕಲ್ತ್ರೇನ ಬಿಟ್ರೇನ ಅವ್ರಗೇನು ಅದೇ ನಾವು ನಾ ನಮ್ ತಾನೇ ಓದ್ ಬರ್ಬೇಕು ನಾವು. ಪರೀಕ್ಷೆನ ನಾವೇನು ನಾವೇನು ಅವ್ರ ಬೋಧನೆ ಮಾಡ್ತಾರಲ್ಲ ನಮ್ಗೇನು, ಪೂರ್ತಿನ ಅರ್ಥ ಆಗದ ಅರ್ಥ ಆಗಲ್ಲ ಅದು.
ಅಂದ್ರೆ ತುಂಬಾ ಸ್ವಲ್ಪ. ತುಂಬಾ ಬುದ್ಧಿವಂತಿಕೆ ಇರ್ತಾರ ಮಕ್ಕಳಿಗೆ ಅವ್ರಿಗೆ ಮಾತ್ರ ಅರ್ಥ ಆಗುತ್ತೆ ಅವರ ಬೋಧನೆಗಳು.
ಹ ಇವರು ಅವ್ರು ಮಲ್ಲಿಕಾರ್ಜುನ್ ಸರ್ದ ಅವರ್ಧು, ಸರ್ ದು ಪಾಠ ಒಂದ್ಸತಿ ಆದ್ರೆ ಯಾವ್ದ ಆರಥಾದ್ರೆ ಒಂದು ಅಂದ್ರೆ ಇಷ್ಟು ದಿನ ಬ ದಿಯಾ ಎರಡು ದಷಗಳು ಒಂದರೆ ಅರೆ ಅರ್ಥ ಆಗತ್ತ ಲೆ ಅವ್ರುದು.
ನೀವು ಇಷ್ಟು ದಿನ ಹೋದ್ರೆ ಒಂದ್ ದಿನ ಅರ್ತಾ ಆಗಿಲ್ಲ ನಿಮ್ಗೆ.
ಅವ್ ಬರೀ ಅ ಏನ್ ಮಾಡ್ತಾನ ಅಂದ್ರೆ ಆಗ್ತಾನ ಅಂದ್ರೆ
ನೀವ್ ಸ್ವಲ್ಪ ಕೂಡ್ತರಾ ಕೇಳ್ತಲ್ಲ ಕರೆಕ್ ಸರಿಯಾಗಿ ಸರಿಯಾಗಿ ಕೇಳ್ತಾರ ಸ್ವಲ್ಪ ಕೂಡ್ರಿ
ಹಾ ಅದು ಪೆಂಡ್ರ ಪೆಂಡ್ರೈ ಇತಲಾ ಪೆಂಡ್ರಯು
ಹೌದಾ ಆ ಯಂತ್ರನ ಬಳಸಿದ್ರ ನೀವು
ಹಾ ಯಂತ್ರ ಇದೆಲ್ಲ ಯಂತ್ರ ತುರುಕ್ತಾರೆ ಅದು ಬರೀ ಸರಸಗೊಂತ ಹೋಕ್ತಾರೆ ಅದೇ ಹೇಳ್ತಾರೆ ದೇ ಇದ್ದಿದ್ದು ಹೇಳ್ತಾರೆ
ಅದ ಇದ್ದ ಹೇಳ್ತಾರೆಂದ್ರೆ ಬೋಡ್ ಮೇಲೆ ಏನ್ ಬರದ ಅದೇ ಹೇಳತಾರೆ ಅವರು ಅದೇ ನಮಗ ನಮಗೆ ತು ತುಂಬ ತುಂಬಾ ಚೆನ್ನಾಗ ಅರ್ಥ ಆಗಲ್ಲ ಹಾಗಾದ್ರೆ ನಮ್ಗೆ ಅದು ಅಂದ್ರೆ ನಾವುಮ್ಮ ಚಿಕ್ಕ ವಯಸಲ್ಲಿ ಇದು ಚಿಕ್ಕ ವಯಸಲ್ಲಿ ಇದು ಮಾಡ್ಕೊ ಬಂದ್ಬ ಬಿಟ್ಟಿದ್ವಲ್ಲ ಆ ಶಿಕ್ಷಕರು ತುಂಬಾ ಚೆನ್ನಾಗ್ ಕಳಸ್ತಾ ಇದ್ರು ಆದ್ರೆ ಇವಾಗ ಆಗಲ್ಲ ನಮ್ ನಾವೇ ಜವಾಬ್ದಾರ್ ತಗೋಬೇಕು ಓದಬೇಕಂದ್ರೆ ಅಂದ್ರೆ ಈಗ ಯಾರು ಹೇಳಲ್ಲ ನಮಗ್ ಬಂದು ಹಿಂಗ ಹೋದ್ರಿ ಹಿಂಗ್ ಹೋದ್ರಿ ಅಂತ ಹೇಳಿ ನಮ್ ನಾವೇ ಓದ್ಕೋಬೇಕು ಮತ್ ನಿಮ್ಗೆಳೆಯ್ರ ಇರ್ತಾರಲ್ಲ ಅವ್ರ ಅವ್ರತ್ರ ಅವ್ರ ಹತ್ರ ನಾವೆಲ್ಲ ನೀವುಅದು ಒಂದ ಒಂದ್ ಗುಂಪಾಗಿ ಓದಕೊಬೇಕ್ ನೀವು
ಕರೆ ಹೌದಾ ಹಂಗೆ ಮಾಡಬೇಕು
ಆಗಲ್ಲ ನಡಿಯೋಲ್ಲ ಇದ ಏನ ಆಗಲ್ಲ
ಅದು ಹೋಲಿ ಬಿಡಿ ಈಗ ಈಗ ನಿಮ್ ಕಡೆ ನಿಮ್ ಕಡೆ ಊಟ ಚೆನ್ನಾಗಿ ಕೊಡೋಲ್ಲಲ್ವಾ ಅಂದ್ರೆ ಗಿಡ ಪಿಡ ಇದಾವೆ ನಿಮ್ಮ್ತಲ್ಲಿ
ಅಚೀವಿರ ಗಿಡಾಗಗಳು ನಮ್ಗೆ ನಮ್ಗೆ ಹೇಳದು ಅದ್ರ ಲ್ಲಿ ನಮ್ಮ ಹೊಸ ದ ಮುಂದೆ ಅಶೋಕ ಗಿಡಗಳಿವೆ ಅಂದ್ರೆ ಅವು ವಿದ್ಯಾರ್ಥಿಗಳು ಬರ್ತಾರಲ್ಲ ಹೊಸದಾಗಿ ಬರ್ತಾರಲ ವಿದ್ಯಾರ್ಥಿಗಳಿಗೆ
ಹಾ ಹೌದು ಈಗ ಯಾವಾಗ ಬರ್ತಾರೆ ಅವರು ಈಗ
ಅಂದ್ರೆ ಅವರು ಇನ್ನ ಇನ್ನುೂ ಒಂದು ಮೂರ್ನಾಕ್ ತಿಂಗಳ ಲೇಟ್ ಆಗ್ಬೋದು ಅ ದೂರ ಆಗ್ಬೋದು
ಇಲ್ಲ ಇಲ್ಲ ಈ ಸತಿ ಜಲ್ದಿ ಬರ್ತಾರೆ ಅಂತ ಕೇಳ್ಪಟ್ಟಿದ್ದೇನೆ ನಾನು
ಬೇಗ ಬರ್ತಾರಾ ಈ ಸತಿ
ಹೌದು ಇನ್ನು ಒಂದ್ ಎರಡ್ ತಿಂಗಳಲ್ಲಿ ಬರ್ಬೋದು
ಮತ್ತೆ ಒಂದು ಇದು ಒಂದೇ ಸುತ್ತ ಎರಡ್ ಸತಿ ಮುಗ್ದದವ
ಈಗ ಅಂದ್ರೆ ಈಗ ಎಕ್ಸಾಮ್ ಅಂಕಗಳು ಅನೌನ್ಸ್ ಆಗಿಬಿಟ್ಟಿದೆ ಅಂದ್ರೆ ಬಿಟ್ಟು ಬಿಟ್ಟಿದ್ದಾರೆ ಹೌದಲ್ವಾ ಸೀಟ್ ಇದು
ಆಲ್ರೆಡಿ ಇದು ಜಾಲ ಜಾಲತಾಣದಲ್ಲಿ ಬಿಟ್ಟಿದ್ದಾರಾ
ಹೌದು ಅದು ಬಿಟ್ಟಿದ್ದಾರೆ ಮತ್ತೆ ಇದು ಈಗ ನೀಟ್ ಡಾಕ್ಟರ್ ಪರೀಕ್ಷೆ ಇವತ್ತು ಮುಗತು
ಡಾಕ್ಟರ್ ಪರೀಕ್ಷೆ ಓತ್ ಹೋಗಿತ್ತಾ ಅಂದ್ರೆ ನಿಮ್ ನಿಮ್ ಗೆಳರ್ಯಾರ ಗೆಳೆಯರಾರ ಬರ್ದಿದಾರಾ ಡಾಕ್ಟರ್ ಪರೀಕ್ಷೆನಾ
ಇಲ್ಲ ಇಲ್ಲ ಯಾರು ಇಲ್ಲ
ಇಲ್ಲ ಇಲ್ಲ ನ ನಮ್ಮ ಕೆಳೆಯ ಬರ್ದಿದ್ದ ನಾವನ ಅವನ್ ಅನುಭವ ಕೇಳಿದೆ ಇವತ್ತು ಆದ್ರೆ ಪರವಾಗಿಲ್ಲ ಅಂತ ಪರೀಕ್ಷೆ ಏನು ಅಂದ್ರೆ ಇದು
ಅಂದ್ರೆ ಏನು ಸ್ಟ್ರಿಕ್ಟ್ ಇ ಅಂದ್ರೆ ಸ್ಟ್ರಿಕ್ ಅಲ್ಲ ಇದು ಕ್ವಶನ್ ಪೇಪರ್ ಏನು ಹಾರ್ಡ್ ಇತ್ತ ಏನು ಸುಲಭ ಇತ್ತ ಏನ್ ಕಷ್ಟವ ಇತ್ತ
ಇಲ್ಲಲ್ಲ ಪರವಾಗಿಲ್ಲ ಒಂದ್ ಒಂದು್ ಪ್ರಮಾಣದಲ್ಲಿ ಇತ್ತಂತೆ ಆದ್ರೆ ಸ್ವಲ್ಪ ಇವನಿಗೆ ಸ್ವಲ್ಪ ಇದ ಇದಾದಾಗ ಮಾತ ಮತ್ತೆ ಜಾಸ್ತಿ ಹಾಕ್ ಬಂದಿಲ್ಲ ಇವನು ಪರವಾಗಿಲ್ಲ ಅಂದ್ರೆ ಪರ ಪರವಾಗಿಲ್ಲ ಚೆನ್ನಾಗ್ ಮಾಡ ಚೆನ್ನಾಗಿ್ ಮಾಡಿದಾನಂತೆ
ಹಾ ಆಯ್ತು ಮುಗತ್ತು ಅಷ್ಟೇ
ಮುಡೇ ಏನ್ರೀ
ಆಯ್ತು ಸ ಈಗ ಏನ್ರ ಶೀಟ್ ಗಿಟ್ ಸಿಕ್ಕ್ರ ಮುಗೀತು ಹೋಗ್ಬ ಬಿಡ್ತಾರ
ಅದೇ ವ ಅಂದ್ರೆ ಒಂದಿನ ಒಂದನ ಸುತ್ತು ಎರಡನ ಸುತ್ತು ಬರ್ಬೇಕಲ್ಲ ಅಂದ್ರೆ ಸ್ವಲ್ಪ ಇದಾಗಬಹುದು ಮೂಂಗಲ್ಲ ಸುತ್ತ ಬಂದ್ರೆ ಬರ್ತ ನೋಡ ಆದ್ರೆ ಅಷ್ಟೇ ಅವ್ರಣ್ಣ ಅವ್ರ ಅಣ್ಣ ಕೂಡ ಬರದ ೆ ಪರೀಕ್ಷೆನ ಅವ್ರ ಅಣ್ಣ ಕೂಡ ಬರ್ದಿದ್ದಾರೆ ಹೌದು ಅವರು ಅವ್ರಿಬ್ರು ಅಣ್ಣ ತಂಬರು ಈಗ ಎರಡು ವರ್ಷ ಆಯತದರು ಅವರು ಪರಕ್ಷೆ ಬರ ಬರ ಬರೋಕೆ ಇ ಇನ್ನು ಇನ್ನು ಪ್ರಯತ್ನ ಪ್ರಯತ್ನ ಮಾಡ್ತಾನೆ ಇದ್ದಾರೆ ಅದು ಆಗ್ತಾನೆ ಇಲ್ಲ ಡಾಕ್ಟರ್ ಪರೀಕ್ಷೆ ಅ ನಿನ್ನೆರೆ ಬರ್ತಾನ ಇಲ್ಲ ಅದು ಅವ್ರಿಗೆ ಪಾಪ ಏನ್ ಮಾಡ್ಬೇಕು ಅವರು ಅವ್ರ ಅಣ್ಣಾರ್ ಏನಂತ ಅವ್ರ ಅಣ್ಣರ್ ಅಂತ ಅವ ಅವ್ರ ಅಣ್ಣಾರ್ ಏನಂತಾರೆ ಗೊತ್ತಾ
ಹಾ ಏನ್ ಅನ್ತಾರೆ ಅವರಾಮ್ ಅವರು ಹಾ ಹ್ಮ ಹಾ
ಅಂದ್ರೆ ಅವರು ಅವ್ರು ಚ ಇಡ್ಕೊಂಡ್ ಬಿಟ್ಟಿದಾರರು ಆದ್ರೆ ಒಟ್ಟ ಬಿಡಬಡ ಅಂತ ಪರಿಕ್ಷೆ ನವು ಡಾಕ್ಟರ್ ಡಾಕ್ಟರ್ ಪದವಿ ಮಾಡ್ಲೇಬೇಕಂತ ಹೇಳಿ
ಹ್ಮ್ ಹ್ಮ್ ಹ್ಮ್
ಈಗ ಮತ್ತ ನಿ ನಿಮ್ಗೆ ಏನಾದ್ರು ಚಛಲಗಳಲ್ವಾ ಗುರಿಗಳಿದಾವ ನಿಮ್ಮ ಜೀವನದಲ್ಲಿ
ಏನ್ ಗುರಿ ಅನಕ್ಕೆ ಏನಲ್ಲ ನಮ್ದೇನ್ ಗುರಿ ಅನಕ್ಕೆ ಏನ ಇಲ್ಲ ನಮ್ದು
ಹೌದು ಅಂದ್ರೆ ಮತ್ತೆ ಏನಾದ್ರು ಇರ್ತವೆ ಮನುಷ್ಯನ ಮನೆಯಾದ ಗುರಿ ಗುರಿಗಳು ಇರಲೇಬೇಕು ಜೀವನದಲ್ಲಿ
ಏನ್ ಕುರಿಣಕ್ಕೇನೂ ಇಲ್ಲ ನಮ್ದ ಆಯ್ತಾಯಯ್ತು ತೋರಿ ಆಮೇಲೆ ಅಸ್ತೇನೆ ನಿಮಗೆ ಸ್ವಲ್ಪ ಟೈಮ್ ಆಗದು
ಆಯ್ತು ಆಯ್ತು ಸರಿ ಸರಿ ಸರಿ ಧನ್ಯವಾದಗಳು
ಧನ್ಯವಾದ ಶುಕ್ರಿಯ ಧನ್ಯವಾದ